ಏನ್ ಮಾಡ್ತಿದ್ದೀರಕ್ಕ
ನಾನು ಏನು ಮಾಡ್ಲಪ್ಪ ಹನ್ನೊಂದು ಗಂಟೆ ಆಗಿದೆ ಇಷ್ಟೊತ್ತಲ್ಲಿ ನಿದ್ದೆ ಭರ್ತಾವತೆ ಮಲಕೋ ಬೇಕು ಅನ್ಸುತ್ತೆ ಹ್ಞ ಊಟ ಆಯತು ನಿಮ್ದು ನಿವು ಸ್ವಲ್ಪ ಜೋರಾಗಿ ಮಾತಾಡಿ ಯಾಕೋ ಕೇಳಿಸತಲ್ಲ ಏನು ಊಟಾ ಕೇಳಿಸತೈತೆ ಇವಾಗ. ಹ್ಮ್. ಊಟ ಅದೇ ಮಾಮೂಲಿ. ಚಾಪತಿ. ಅನ್ನ ಸಂಬಾರು ಪಲ್ಯ. ಹಂಗೆ ನಿಮ್ದು.
ನಮ್ದುನು ಸೇಮ್ ಪಿ ಜಿ ಲೀ ಏನಿರುತ್ತ ಸೇಮ್ ಇರ್ತ್ತ ಅಲ್ವಾ.
ಹೌದ್ ಹೌದು ಸ್ವಲ್ಪ ಮುಂದೆ ಹಿಂದೆ ಹಾಗೊಂಚೂರು ಓಡಾಡಿ ಯಾಕಂದರೆ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಅನ್ಕೋತೀನಿ. ಹಾ ನಿದ್ದೆ ಎಳತಾಯಿದ್ದೆ ಮಲ್ಕೊಳ್ಳೋಣ ಅಂದರೆ ನಾಳೆ ಬಗ್ಗೆ ಭಯ. ಹ್ಮ್ ನಿಮ್ಗ್ ಏನಪ್ಪಾ ನೀವು ಅರಾಮ್ ಕೆಲ್ಸಕ್ ಹೋಗ್ತೀರಾ. ನಿದ್ದೆ ನಿದ್ದೆ. ಹ್ಮ್ ಕೇಳ್ಸ್ತಾಯಿದೆ ಚೆನ್ನಾಗೇ ಕೇಳಿಸ್ತಾದೆ ಈ ನೀವು ಎಲ್ಲಿದ್ದೀರೋ ಈಗ ಅಲ್ಲೇ ಇರಿ. ಎಲ್ಲ ಹೋಗ್ಬೇಡಿ ಅಲ್ಲೇ ಕೂತ್ಕೊಂಬಿಡಿ. ಹ್ಮ್ ಕೇಳಿಸ್ತಾ ಆಯ್ತಾ.
ನೀವು ಓದ್ತಿರದ ಜಾಬ್ ಮಾಡ್ತಿರದಾ.
ಓದ್ತಾ ಇರೋದು ಕಣಪ್ಪ.
ಹೌದಾ.
ಹ್ಮ್.
ಏನ್ ಓದಿದ್ದೀರಾ.
ನಾನೇನೋ ಯಾವ್ದೋ ಒನ್ ಡಿಗ್ರಿ ಅಂತ ಮಾಡ್ಕೊಂಡಿದೀನ್ ಅವ ಕೆಲ್ಸಕ್ ಬಾರದೇ ಇರೋದು.
ಯಾಕೆ ಡಿಗ್ರಿ ಯಾವದಕ್ಕೂ ಯೂಸ್ ಆಗಲ್ವಾ.
ಏ ಉಪಯೋಗ ಇದೆ. ಅದು ಅದ್ರೆ ಟೈಮಲ್ಲಿ ಉಪಯೋಗಿಸ್ಕೊಂಡ್ರೆ ಇರ್ತಿತ್ತು ಈಗ ಟೈಮ್ ಎಲ್ಲಾ ಜಾಸ್ತಿ ಆಗೋಗಿದೆ.
ಹೌ .
ಒಂದ್ ಕಡೆ ಕೆಲ್ಸ ಬ್ ಹೋದ್ರೆ ಅನುಭವ ಬೇಕು ಅಂತಾರೆ. ಇನ್ನೊಂದ್ ಕಡೆ ಕೆಲ್ಸಕ್ ಹೋದ್ರೇ ಅಯ್ಯೋ ಎಷ್ಟೋ ಜನ. ನಮ್ಮನ್ತಲಕ್ಷನ್ ಗಟ್ಟಲೆ. ಏನಾದ್ರೂ ಜೀವನ ತುಂಬಾ ಕಷ್ಟನ್ ನಮ್ಗು ಬೆಂಗ್ಳೂರಗ್ ಬಂದ ಮೇಲೆ ಗೊತ್ತ್ ಹಳ್ಳಿಯಲ್ಲಿ ಇದಿದ್ರೆ ಚೆನ್ನಾಗಿರೋವ್ ಆರಾಮಾಗಿ. ಮೂರ್ ಹೊತ್ತು ತಿನ್ಕೊಂಡು. ಇದ್ರ್ ಗಾಳಿ ಗಂಧ ಏನು ಗೊತ್ತಿರ್ಲಿಲ್ಲ ಏ ಸುಮ್ಮನೆ ಎಲ್ರೂ ಹೋಗ್ತಾರ ಬೆಂಗ್ಳೂರ್ಗ್ ಹೋಗಿ ಬರ್ಲಿ ತಡೀರಿ ನಾವವು ಒಂದಿನ ಹೋಗೋಣ ಅಂತ.
ಹಾ
ಇವಾಗಾದದ್ರ ಅನುಭವ ಗೊತ್ತಾಗ್ತದೆ ಜೀವನ ಅಂದ್ರೆ ಎಷ್
ಬೆಂಗ್ಳೂರ್ ಜೀವ್ನ ಕಷ್ಟನಾ
ಮತ್ತೆ ಕಷ್ಟ ಅಲ್ವಾ ನೀವೇನ್ ನೀವು ಉದ್ಯೋಗ ಮಾಡ್ತಿದ್ದೀರಾ ದುಡ್ಡು ಬರುತ್ತೆ ನಾವು ಇರೊಬ್ಬರ ಮೂರ್ ಕಾಸನ ಖರ್ಚು ಮಾಡ್ಕೊಂಡು ಪಿ ಜಿ ಗಾವತ್ ಸಾವಲ ತಿಂಗಳ ಕಟ್ಕೊಂಡು ಹ
ಓ ಆ ತರ ನೀವು ಪಿ ಜಿಲಿ ಇರೋದು
ಹೌದೌದು ಹೌದು ಪಿ ಜಿ ಅಲ್ಲಿ
ಪಿಜಿಲ್ಲನಾ
ಹೌದೌದು
ಹ್ಮ್
ಮಜಲ್ಲಿ ಇರೋದಪ್ಪಾ ಊಟ ತಿನ್ಕೊಂಡು ಸಾಕ ಆಗ್ಬಿಟ್ಟೆತೈತೆ ನನಗಂತು ಯಾವಾಗ ಪಿ ಜಿ ಬಿಟ್ಟು ಹೋಗ್ಬಿಡ್ತೀನ ಅಂತ ಹ್ಮ್
ಹೆಲ್ತ್ ಇಂಪಾರ್ಟೆಂಟು ಎಲ್ಲದಕ್ಕೂ
ಹ್ಮ್ ನಮಗೆ ಗತಿ ಇಲ್ಲ ಅವ್ರಿಗೆ ಗತಿ ಇಲ್ಲ ಅಂತ ಸುಮ್ಮ್ನೆ ಹೇಳ್ದಾಗಷ್ಟೆ ಹೇಳ್ತಾರ ಇಲ್ರಿ ಚೆನ್ನಾಗಿ ಮಾಡಿಸ್ತೀವಿ ಅಂತ
ಹಾ
ಮಾಮೂಲಿ ಮುಂದೆ ನೆಕ್ಸ್ಟ್ ನೋಡದ್ರೆ ನಾಳೆ ಅದೇ ಊಟ ಏನೋ ಅಷ್ಟೇ
ಹೌದೌದು
ಏಳ್ದಾಗಷ್ಟೆ ಅವ್ರನ್ ಮಾಡ್ತಾರೆ ಎಲ್ಲರ್ಗು ಅದೇ ಹ್ಮ್ ಹ್ಮ ನಮ್ಗೆ ವಿಧಿ ಇಲ್ಲ ಅವ್ರಿಗೆ ಮತಿ ಇಲ್ಲ ಅನ್ನೋ ತ
ಹ ಆತರ ಹ ಇದು ಹಳ್ಳಿ ಜೀವನನೇ ಚಂದ ಇರುತ್ತೆ ಅನ್ಸುತ್ತೆ ಅಲ್ವಾ
ಹಾ ಮತ್ತೆ ಎಷ್ಟು ಚಂದ ಇರುತ್ತ ಗೊತ್ತಾ ನೆಮ್ಮದಿಯಾಗಿರೋ ಜೀವನ ಅಂದ್ರೆ ಹಳ್ಳಿಯಲ್ಲಿ ಬದುಕ್ಬೇಕ್ ನಾವ್ ಆದರೆ ಹಳ್ಳಿಯಲ್ಲಿ ದುಡ್ಡು ಕಡಿಮೆ ಜಾಸ್ತಿ ದುಡಿಯೋಕ್ಕಾಗಲ್ಲ ನಾವೆಷ್ಟು ದುಡ್ಡು ಅಂದರೆ ಸಮಯ ಹಾಕ್ ತಿವಿ ಅದಕ್ಕೆ ತಗ್ಗಟ್ಟ ಆಗಿ ನಮಗೆ ಏನು ದುಡ್ ಬರಲ್ಲ ಹಳ್ಳಿಯಲ್ಲಿದ್ರೆ ಇಲ್ಲಿ ದುಡ್ ಬರುತ್ತೆ ಅದ್ರ ಜೊತೆ ಕಾಯಿಲೆಗಳು ಬರ್ತವೆ ಅದರ್ ಜೊತ್ ಯಾಕೆಂದ್ರೆ ಊಟ ತಿನ್ನಕ್ಕ ಆಗಲ್ಲ ಸರಿಯಾದ ಸಮಯಕ್ಕೆ ಅಲ್ವಾ
ಹಾ
ಹ್ಮ್ ಏನ್ ಮಾಡೋದು ಮಧ್ಯಾಹ್ನ ಊಟ ಅಂದ್ರೆ ಕೆಲ್ಸ ಸಂಜೆ ಮನೆಗ್ ಬಂದು ಊಟ ಮಾಡ್ಕೊಳ್ಳೋಣ ಅಂದ್ರೆ ಕೆಲ್ಸ ಏನ್ ನಡದೋಗ್ತಾ ಇರುತ್ತೆ ಜೀವನ ಆದ್ರೂ ಹಳ್ಳಿ ಜೀವನನೇ ತುಂಬಾ ಚೆನ್ನಾಗಿರುತ್ತಪ್ಪಾ ನನ್ಗಂತೂ ತುಂಬಾ ಇಷ್ಟ ಹ್ಮ್ ಅಲ್ವಾ
ಹೌದ ಹೌದು ಹಂಗೆನೇ ಹಳ್ಳಿ ಜೀವನನೇ ಬೆಸ್ಟ್ ಅನ್ಸುತ್ತಪ್ಪ ಭಾಯಿ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಯಪ್ಪಾ ಉ ಟ
ಹ್ಮ್ ಹು ಟ್ರಾಫಿಕ್ ಎಲ್ಲಾದ್ರೂ ಇರ್ಲಿ ಅದ್ರ ಕಡೆಗ ಅದು ಬಿಟ್ಟಕಿ ಊಟದೇ ನಮ್ಗೆ ಜಾಸ್ತಿ ತೊಂದರೆ ಕೊಡೋದು
ಹೌದಪ್ಪಾ ಆಗಲ್ಲ ಈ ಟ್ರಾಫಿಕ್ ಅಲ್ಲಿ ಯಮ್ಮ ತಲೆನೋ ಬಂದ್ಬಿಡತ್ತಪ್ಪ ಪಾ
ಹ್ಮ್ ಮತ್ತೆ ಹ ಎಷ್ಟು ಅಂತ
ಆ ಟ್ರಾಫಕ್ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ಯಪ್ಪಾ ಸುಮನೆ ಇಳ್ದು ನಡ್ಕೊಂಡ್ ಹೋಗಬುಡಣ್ಣ ಅನ್ಸುತ್ತೆ ನಂಗನ್ ತು ಬಸ್ ಅಲ್ಲಿ ಕುೂತ್ಕೊಂಡ್ ಕುೂತ್ಕೊಂಡ್ ಮತ್ತೆ ಅದು ಸೀಟ್ ಬೇರೆ ಸಿಗಲ್ಲ ಬಸ್ಲ್ಲಿ ಹ್ಮ ಬೆಂಗ್ಗಳೂರ್ ಜೀವನ
ನಮ್ಮ ಜೀವನ ನಮಗೂ ಯಾವಾಗ ಸಾಕಾಗ್ಬಿಟ್ಟೈತೆ ಆದ್ರೂ ವಿಧಿ ಇಲ್ಲ ಅದೇ ಇದೀವಷ್ಟೇ ಏನು ಮಾಡೋದು
ಹೌದು ಅಂದ್ರೆ ಒಬ್ಬೊಬ್ರಗ್ ಜೀವ್ನ ಕೊಟ್ಟಿದೆ ಹಾ ಆದ್ರೆ ಒಬ್ಬೊವ್ರಿಗೆ ಎಷ್ಟೋ ಜನಕ್ಕೆ ಕೆಲ್ಸ ಇಲ್ದವ್ರಿಗೆ ಕೆಲ್ಸ ಕೊಟ್ಟಿದ್ದೆ ಬ್ಯಾಂಗ್ಳೂರು
ಹದ ಕೆಲ್ಸ ಇರೋರ್ಗೆ ಕೊಟ್ಟಿದೆ ಹ್ಮ್ ಹೌದು ಹ್ಮ್ ಅಂದ್ರ ಏ ಯಾರ್ ಅದನ್ನ ಹುಡುಕೊಂಡು ಅವ್ರಿಗೆ ಹ್ಮ್ ಹ್ಮ್ ಹೌದು ಆ ತರಾನೆ ಎಲ್ರಿಗೂ ಕೆಲ್ಸಾ ಬೇಕು ಎಲ್ರೂ ಊಟ ಮಾಡ್ಬೇಕು ಹ್ಮ್ ಒಬ್ಬೊಬ್ರಿಗ ಕೆಲ್ಸನೇ ಸಿಗಲ್ಲ ಹುಡುಕಿ ಹುಡುಕಿ ಏ ಒಂದ ವರ್ಷಾ ಆಕಡೆ ಇಕ್
ಹಾ ಬ್ಯಾಂಗ್ಳೂರಲ್ಲಿ ಏನಂದ್ರೆ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ ನೋಡಿ ಅದ ದು ಬೆಸ್ಟ್ ಹಾ ಹೊಟ್ಟೆ ಹಸ್ದಾಗ್ ದೇವಸ್ಥಾನದ ಹತ್ರ ಹೋಗ್ಬೇಕು ಎಲ್ಲ ದೇವಸ್ಥಾನ ಹತ್ರ ಊಟಾ ಕೊಡ್ತಿರ್ತಾರೆ ತಾನೆ ಹೋಟೆಲ್ಗ ಹೋಗಿ ಲಕ್ಸುರಿಯಸ್ ಆಗಿ ಏ ಊಟ ಮಾಡೋದ್ಕಿಂತಾ
ಏನಿರುತ್ತೆ ಅಲ್ಲಿ ಹೋಟೆಲ್ ಅಲ್ಲಿ ದುಡ್ಡು ಕಿತ್ಕೊಂತಾರೆ ನಮ್ಗೆ ರೋಗ ಅಂಟ್ಸ್ ಕಳಸ್ ತರ ಅಷ್ಟ ಅಂತ ಊಟ ಕೊಟ್ಬಿಟ್ಟು ಸೋಡ ಬೆರೆಸಬಿಟ್ಟು ಹಾಕ್ತಾರೆ ತಿನ್ನೋಕ್ ಒಂದ ಹತ್ತ ನಿಮಿಷ ಸ್ವಲ್ಪ ತುಪ್ಪಾ ತಿಂದಿದ ತಕ್ಷಣ ಹೊಟ್ಟೆ ಊದಕೊಳ್ಳುತ್ತೆ ಊಬ್ಬರ ಬರತ್ತೆ
ಹೌದ್
ಆಮೇಲೆ ಓ ಎಷ್ಟ ಎಷ್ಟೋ ತಿಂದಿದ್ದೀವಿ ಅಂತ ತೇಗಬೇಕ ಆಮೇಲೆ ಒಂದ ಅರ್ಧ ಗಂಟೆ ಆದ್ಮೇಲೆ ಗೊತ್ತಾಗುತ್ ಅದರ್ ಬಂಡವಾಳ
ಹಾ
ಹ್ಮ್ ಆ ಊಟ ಅಲ್ಲೂ ಬಿಟ್ವಿ ಸ್ವಲ್ಪ ತಿಂದ್ವಿ ಬಂದ್ವಿ ವೆ ಮಾಡದ್ವಿ ಇಲ್ಲಿಗ್ ಬಂದ್ಮೇಲ್ ಮತ್ತೆ ಅತ್ ನಿಮಿಷಾನ ಅರ್ಧ ಗಂಟೆ ಆದಮೇಲೆ ಹಸವ್ ಆಗತ್ತೆ ಆವಾಗ ಗೊತ್ತಾಗುತ್ತೆ ಓ ದುಡ್ ಕೊಟ್ಟು ರೋಗನ ಕೊಂಡ್ಕೊಂಡಂಗ್ ಆಯ್ತು ಅಂತಾ ಹೌದ್ ತಾನೆ
ಹಾ
ಇನ್ನೇನಪ್ಪಾ ಸಮಾಚಾರ ನೀವೇನ್ ಓದಕೊಂಡಿದಿರಾ ಯಾಕ ಅರ್ಧಕ್ಕೆ ಬಿಟ್ಬಿಟ್ಟಿದ್ದೀರಾ ಓದದತಾನೆ
ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ ಬಟ್ ಯಾವ್ದು ಕೆಲ್ಸಾ ಯಾವ್ದುಕ್ ಕೆಲ್ಸಾ ಸ್ಯಾಟಿಸ್ ಸ್ವ್ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಮಾಧಾನ ಕೆಲ್ಸನೇ ಸಿಕ್ಕಿಲ್ಲ
ಬ ಇವಾಗ ಅದೆಲ್ಲ ಕಷ್ಟ ಚನ್ನ
ಹ ಏನೋ ಹುಡುಕ್ತಾ ಇದ್ದೀವಿ ಆದ್ರೂ ಕೆಲ್ಸನೇ ಸಿಕ್ತಿಲ್ಲ ಏನ್ ಮಾಡೋದು
ಏನ್ ಮಾಡೋದಂದ್ರೆ ಸಿಕ್ಕಿದ್ರ ಮಾಡ್ಕೊಂಡೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಹ್ಮ್ ನಮ್ಗೆ ಈಗ ಸಿಗ್ಲೇಬೇಕು ಅಂದ್ರ ಆಗಲ್ಲ ಅದು ಅದೇ ಸಿಕ್ಕಿದ ಕೆಲ್ಸನ ಅದೇ ದೇವ್ರು ಅಂತ ಕೈ ಕಣ್ಣು ಹೊತ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ
ಹೌ
ನಮ್ಗ್ ಸಿಕ್ಕಿದ್ ಕೆನ್ಸನ ದೇವರು ಅನ್ಕೊಂಡ್ ಸಿಕ್ಕಿದ್ದೇ ಬೇಕು ನಮಕು ನಾವೇನು ಓದ್ಕೊಂಡಿದ್ದೀವಿ ಅದಕ್ಕೆ ಕೆ ಸಂಬಂಧಪಟ್ಟಿದ್ದಂಗೆ ಹ್ಞ ನಮ್ಗೆ ಒಳ್ಳೆ ಸ್ಯಾಲ್ರಿ ಬೇಕು ಒಳ್ಳೆ ಸಂಬಳ ಸಿಗ್ಬೇಕು ಅಂದ್ರೆ ಕಾಯಿಬೇಕು ಸ್ವಲ್ಪ ವರ್ಷ ಶುಗಳು ಅನುಭವ ಹತಾ ಇದ್ದರೆ ನಮ್ಗೆ ಅದು ನಮ್ಮಷ್ಟಿಗೆ ನಮಗೆ ಅದಷ್ಟ ಕದ ಗೊತ್ತಾಗುತ್ತೆ ಎಲ್ಲಿ ಹೋಗ್ಬೇಕು ಯಾವ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕು ಎಲ್ಲಿ ನುಡ್ಕೊಂಡು ಹೋಗ್ಬೇಕು ಅಥರ ಎಲ್ಲಾ ಅಂಗೆ ಅಂಗೆ ಸಿಗುತ್ತೆ ಬಟ್ ನಾವು ಊರಿಂದ ಬಂದಿದ್ದ ತಕ್ಷಣ ಹಳ್ಳಿಯಿಂದ ನಮ್ಗೆ ಒಂದೇ ಸಲಿಗೆ ಬೆಂಗ್ಳೂರ್ಗೆ ಹೊಂದ್ಕೋಬೇಕಂದ್ರೆ ಸ್ವಲ್ಪ ಟೈಮು ತೊಗೊಳುತ್ತಲ್ವ
ಹಾ ಹಾ
ಬಟ್ ಟೈಮ್ ಜೊತೆಗೆ ನಮ್ಗೂ ಒಂದ ಕೆಲವೊಂದ್ ಅನುಭವಗಳು ಆಗ್ತವೆ ಹ್ಮ್ ಅಲ್ವಾ ಅನುಭವ ಆದ್ರೆ ಮನುಷ್ಯನಿಗೆ ಹೌದು ಅವಾಗ ಬೇರೆ ಕೆಲಸ ಹುಡ್ಕೋಬಹುದು ಒಂದೇ ಸಲಿನ ಬಂದಿದ್ದ ಫ್ರೀ ಟೈಮ್ ಅಲ್ಲಿ ಅಂದ್ರೆ ನಮ್ಗೆಲ್ಲ ಟೈಮ್ ಸಿಗಲ್ಲ ನಮ್ಗೆ ಇರೋದೇ ಟೈಮ್ ಬಂಗಾರದಂತ ಟೈಮ್ ಅನ್ಬೇಕು ಒಂದ ಹತ್ತು ನಿಮಿಷ ಫ್ರೀನು ಸಿಗಲ್ಲ ಆ ಟೈಮ್ ಓದ್ಕೊಳಕೆ ಬರ್ ಕೊಳೋಕ್ಕೆೆ ಅದೇ ಸರಿಯೋಗುತ್ತೆ ಕ್ಲಾಸ್ ಕೇಳೋಕ್ಕೆ ಓಕ ಹಂಗೆ
ಓಕೆ
ಆದರೂ ನಾನೆ ಎರಡು ಮೂರು ವರ್ಷ ಇಂದ ಪ್ರಯತ್ನ. ಯತ್ನ ಪಡ್ತಾನೆ ಇದೆ ಯಾವುದು ಸಿಗುತ್ತ ಅದೇನೋ ಕೈಗ್ ಬಂದಿದ್ ಬಾಯಗ್ ಬರ್ ಅಲ್ಲ ಅಂತಾರಲ್ಲ. ಹಂಗೆ ಆತರ ನನ್ನ ಅದೃಷ್ಟ. ಅಷ್ಟನೇ ಚೆನ್ನಾಗಿ ಇಲ್ವೇನೋ ಅಂತ ಒಂದ್ಸಲಿ ನನಗೂ ಬೇಜಾರಾಗುತ್ತೆ
ಹಾ ಹಾ ನಂಗೆ ಅಂದ್ರು ಏನ್ಕ ಅನ್ಕೊಂತೀರಾ. ನಮ್ಮ ಪ್ರಯತ್ನ ಇರ್ಬೇಕು ಅಲ್ವಾ.
ಪ್ರಯತ್ನ ಎಷ್ಟು ಪ್ರಯತ್ನ ಪಟ್ರು ಆಗಿಲ್ಲ ಅಂದ್ರೆ ಮತ್ತೆ ಇನ್ನೇನ್ ಮಾಡ್ಕೊಳಕ ಆಗುತ್ತೆ ಹೇಳು.
ಹಾ
ಹ್ಮ್ ಹ್ಮ್ ಅದನ್ನ ಮಾಡ್ಬೇಕ ತಾನೆ ಏ ಎಷ್ಟು ಪ್ರಯತ್ನ ಪಡೋದು ಹ್ಮ ಹುಟ್ಟಿದಾಗಿಂದ ಸಾಯೋವರೆಗೂ ಪ್ರಯತ್ನ ನಾ ಪಡತನೇರ ಇದೆ.
ಎಲ್ಲೋ ಒಂದ್ ಕಡೆ ದೇವ್ರು ನಾವಿಷ್ಟು ಕಷ್ಟ ಪಡ್ತಿದ್ದೀವ ಅಂತ ದೇವ್ರಲ್ಲಾದ್ರೂ ಒಂದ್ ಕಡೆ ಹೊರ ಕೊಟ್ರು. ಕೊಡ್ಬೋದಲ್ವಾ.
ಹ್ಮಹಂಗ ಅನ್ಕೊಂಡೆ ನಾವು ಎಷ್ಟ ದಿನ ಹ್ಮ್ ಸಮಯ ತಳ್ಕೊಂಡು ತಳ್ಕೊಂಡ. ತಳ್ಕೊಂಡ ಬಾ. ಬರ್ತಾನೆ ಇದವಿ ಆಯ್ತು ಈ ವರ್ಷ ಆಗಿಲ್ಲ ಅಂದ್ರೆ ಮುಂದಿನ ವರ್ಷ. ಉಷಾ ಆಗುತ್ತೆ ಏನೂ ಈ ರೈತರು ನಮಕೊಂಡ. ಉತ್ತರಲ್ಲಿವಾ. ಈ ವರ್ಷ ಮಳೆ ಬೆಳೆ ಚೆನ್ನಾಗ ಅದೇ ಮಳೆ ಚೆನ್ನಾಗ. ಅಂದರ ಹ್ಮ್ ಹೋಗ್ಲಿ ಬಿಡ್ರಿ ಮುಂದಿನ ವರ್ಷ ಚೆನ್ನಾಗಗುತ್ತೇನ ಆದ್ರೆ ಅವ್ರು ಬೆಳೆ ಇಕ್ಕೋದ್ ಮಾತ್ರ ತಪ್ಪಸಲ. ಚಲ ಹ್ಮ್.
ಹಾಹಾ ಅವರು ಅಷ್ಟೇ. ಇತ್ತ ಬಂಡವಾಳ ಹಾಕಿ ಮಾಡಿರತಾರೆ ಪಾಪ ಅವರು ದ್ ವರ್ಷ ಮಳೆನೇ ಬರಲ್ಲ ಆ ಅವ್ರಿಗೆ ಹೆಂಗ ಆಗ್ಬೋದು.
ಅತಿವೃಷ್ಟಿ ಅನಾವೃಷ್ಟಿ ಮಳೆ. ಬಂದಿಲ್ಲ ಅಂದ್ರೆ. ವಿ ಹ್ಮ ಮಳೆ ಬಂದ್ರೆ ಅನವೃಷ್ಟಿ ಹೌದು ಹೌದು ಎಷ್ಟ ಎಷ್ಟೆಲ್ಲ ಬಂಡವಾಳ ಹ್ಮ ನೋಡಿ ಆತ್ಮಹತ್ಯೆಗಳೆ ಮಾಡ. ತನ್ನ. ಸ್ವಲ್ಪ ಏನಾದ. ಹ ಇನ್ನೇನ್ ಮಾಡ ತಾರೆ ಅಷ್ಟೆಲ್ಲ ಬಂಡವಾಳ ಹಾಕಿ. ಇರೋ ಬರೋ ಬ್ಯಾಂಕುಗಳಲ್ಲೆಲ್ಲ ಸಾಲ ತಕ್ಕೊಂಡು ಹ್ಮ್ ಇರೋಬ್ ಊರಲ್ಲಿ ಇರೋ ಜನಗಳ ಹತ್ರ ರೈತರ ಹತ್ರ ಚೆನ್ನಾಗಿರೋ ಶ್ರೀಮಂತ್. ತ್ರಲ್ಲ ಸಾಲ ತಗೊಂಡು ಬಡ್ಡಿಗಳು ಕಟ್ಕೊಂಡು. ಪಾಪ ಅವರಷ್ಟು ನರಕದ ಜೀವನ ಯಾರಿಗೂ ಇಲ್ಲ ಅನ್ಕೊ. ಅಲ್ವಾ ಆದ್ರೆ ಕೆಲ್ವೊಂದ್ಸಲ ಜನ ಅರ್ಥನ ಮಾಡ್ಕೊಳಲ್ಲ ಯ ಅವ್ರ್ ಏನ್ ಮಾಡ್ತಾರ ಬಿಡ್ರಿ. ಏನೋ ಒಂದಷ್ಟು ಬೆಳತಾರೆ ಕೈಲಾಗಲ್ಲ ಹ ಅವ್ರಿಗೆ ಒಂದು ಯೋಜನೆ ಅನ್ನೋದಿಲ್ಲ.
ಹ್ಮ್.
ಬೆಳೆ ಇಕ್ತಾರೆ ಎಲ್ಲಾರ ಥರ. ಬೆಡಿತಾರೆ ಬಂದು. ಇಲ್ಲಾ ಅಂದ್ರೆ ಹಿಂಗಾಯ್ತು ಅಂತ ಆತ್ಮಹತ್ಯೆ ಮಾಡ್ಕೋು ಮಾಡ್ಕಂದವ್ರೆ ಏನ್ ಮಾಡೋ ಆಗತ್ ಅದಕ್ಕೆ ಅಂತ ಹೇಳ್ತಾರೆ ಕೆಲವಂದ್ ಸಂಬಂಧ ಪಟ್ಟವರು
ಹ್ಮ್ ಹಾ
ಅರ ನೋವೇನು ಕಷ್ಟ ಏನು ಅಂತ ಆ ಮನೆ ಇರೋರ ಮಾತ್ರ ಗೊತ್ತು ರುತ್ತೆ ಅಲ್ವಾ
ಹಾ
ನಾವು ದೊಡ್ಡದಾಗಿ ಯೋಚನೆ ಮಾಡ್ಬೇಕ್ರಿ ಹ್ಮ್ ಆಯ್ತಪ್ಪಾ ಹ ಸರಿ ಸರಿಯ ಆಯ್ತು